ಹಲೋ
ಏನಪ್ಪಾ ಆರಾಮಾ? ಬಾಷಾ
ಹ ಆರಾಮ್ ನೋಡಪ್ಪಾ ನೀ ಆರಾಮ ಅಣ?
ಹಾ ಆರಾಮ್ ನೋಡಿ ಏನ ಇವತ್ ಕೋಲ್ ಮಾಡಿದೀಯ?
ಇಲ್ಲ ಸ್ವಲ್ಪ ನನಗೊಂದ್ ಪ್ರಾಬ್ಲಮ್ ಆ
ಯಾವಾಗರ ಒನ್ನೊಂದ್ ಸಲಿ ನೆನ್ಸಪ್ಪ ನೀ ಎಲ್ಲಿದಿನ ನಮ್ಗ ನಮ್ ಸರಿನಾ? ಹೇಳ್ ನೀನು ಈಗ ಸೆಕೇಂಡ್ ಪಿ ಯು ಸಿ
ಇಲ್ಲಾ ಅದು ಸ್ಪಾಜೇಂಟಿಯ ತಮ್ಮಂದು ಪಸ್
ಹೇಳುವ ನಿನ್ನಂತ ನಿನಗ್ ಹೇಳಾರ್ದ ಯಾವ್ದದ ಎಂಡ್ ಎಲ್ಲಾ ಕೆಲ್ಸ ಮಾಡ್ತಿರ್ತೇನೆ ನಾನ್
ನಮ್ಮ ತಮ್ಮನ್ ಫಸ್ಟ್ ಪಿ ಯು ಸಿ ಕಂಪ್ಲೀಟ್ ಆಯ್ತಲ್ಲ ಅವ್ನ್ ಇಲ್ಲಿ ನಮ್ಮ ಊರಲ್ಲಿ ಚ್ ತೆನಾಗ್ ಓಗ್ಪುತ್ ಅದಿಕ್ ಕ್ಕೆ ನಿಮ್ ತಮ್ಮನ್ ಯಾವ ಕಾಲೇಜ್ ಹಚ್ಚಿದೀರಿ?
ನರ್ಸಿಂಗ್ ನರ್ಸಿಂಗ್ ಜನರಲ್ ನರ್ಸ್ ಇಂಗ್ ವುಡ್ ವೈಫ್ರೆ ಅಂತ ಶಾ ಇದ್ರಾಗ್ ಯಾ ದ್ರ ದಾಗದಾ ಆ ಕಾಲೇಜ್ ಅಚ್ಚಿದಿವಿ ಆ ಕಾಲೇಜ್ ಭಾರಿ ಸ್ಪೆಷಲ್ ಅದ ಊಟ ಊಟ ಹಾ ಅದು ಊಟ ಅದ ಎಲ್ಲ ಅದ ಪ್ರಿನ್ಸಿಪಲ್ ಅದಾರ ಎಲ್ಲಾ ಹುಡುಗಿಯರನು ಇರ್ ತಾರ ಎಲ್ಲಾರು ಇರ್ತಾರ ಆದ್ರ ಅಲ್ಲಿ ಹುಡುಗಿ ಹುಡುಗಿ ಅಂತ ಏನ ಇರಲ್ಲ. ಅಲ್ಲಿ ಎಲ್ಲಾ ಎಲ್ಲಾರ ಕ್ಲೋಸ್ ಆಗಿ ಇರ್ತಾರ ಒಟ್ಟಾಗಿ ಊಟ ಮಾಡ್ತಾರ. ಅದ್ರಾಗ ಎಲ್ಲಾ ಪಾರ್ಟ್ಸ್ ಗಳು ಎಲ್ಲ ಅಷ್ಟು ಹೇಳ್ತಾರ ಅದು ಪೆನ್ನಿಸ್ ಇರ್ಲಿ ನಿಪಲ್ಸಿರ್ಲಿ ಎಲ್ಲಷ್ಟು ಅವ್ರದವ್ರದ್ ಏನ್ ನಾಚಿಕೆ ಪಡೋದಿಲ್ಲ ನೋಡ ಅಲ್ಲಿ ನಗದಿಲ್ಲ ಏನಿಲ್ಲ. ನರಸಿಂಗ್ಂದ್ರ ಹಂಗಿ ಇತೆ ಎಲ್ಲ ಅವರು ಗೊತ್ತಿತತ್ತು ಇವ್ರದನ್ ಗೊತ್ತಿರ್ತ ಹಂಗಾಗಿ ನಾ ದ್ರಲ್ಲ ಏನಲ್ಲಾ ನರ್ಸಿಂಗ್ ಫೀಲ್ಡ್ ಹೇಳುದ ಅಂದ್ರ ಒಂದ ಒಂದ್ ಲೈಫ್ ಆತ್ ನೋಡ್ ನಿಮ್ ತಮ್ಮಂದ
ಸೈನ್ಸ ಕಂಪ್ಲೀಟ್ ಆಗಿದೆ
ಹೌದ ಹಂಗಾದ್ರೆ ಇದು ಫಸ್ಟ್ ಪಿ ಯು ಸಿ ಆಗಿದೆ
ಸೆಕೆಂಡ್ ಪಿಯುಸಿ ಅದಕ್ಕೆ ನಿಮ್ ತಮ್ಮ ನಚ್ಚಿದಲ್ಲ ಸೆಕೆಂಡ್
ಹೌದೌದ ಇಲ್ಲ ಎಲ್ಲಿ ಅನ ಟೆಂತ್ನ ಹಂಗಾನ ಮಾಡಿದ್ದೇನೆ ಅದಕ್ಕೆ ಅಂತ ನಿನ್ಗ್ ಹೇಳಿಲ್ಲ ಇಲ್ಲ ಆಯ್ತು ನೀ ಹಚ್ಚಂಗಿರ್ತಾರ ಅಚ್ಚ ಇ ಇದೇ ವಯಸ್ ಧಿ ಬರಬ ಅಧಿಗ ಸಂಗೀತ್ನಾಜ್ ಎಲ್ಲ ಕಾಲೇಜ್ ಚಲೋದ ಸಜಾದ ಎಲ್ಲಾ ಪ್ರಿನ್ಸಿಪಾಲ್ ನ್ನಿ ಚಲೋ ಇರ್ತಾರ ಮಡಮ ಎಲ್ಲ ಕ್ಲಾಸ್ ನಡೀತಾವವೆ ನಾಲ್ಕು ಕ್ಲಾಸ್ ನಡತೇವೆ ದಿನಕ್ಕೆ ಅನೋಟೊಮಿ ಸೈಕಲಜಿ ಫಂಡಮೆಂಟಲ್ ಮತ ಇದು ಕಮ್ಯುನಿಟಿ ಅಂತ ನಾಲ್ಕ ಕ್ಲಾಸ್ ನಡತೇವೆದು ದಿನ್ನ ಆದ್ರೆ ಒಂದು ಫಂಡಮೆಂಟಲ್ ಅನಾಟಮಿ ಅಂತ ಒಂದು ಕ್ಲಾಸ್ ಅರ್ತ ಆಗಲ್ಲ ಜಾಸ್ತಿ ಯಾಕಂದ್ರ ಆರ್ಟ್ಸ್ ಮಾಡಿದ್ನ ಪಡ್ದಾವ
ಹ್ಮ್ ಹ್ಮ ಅವನು ಸೈನ್ಸೆ ಮಾಡಿದ್ದಾನೆ ಫಸ್ಟ್ ವಿಷಯ
ಸೈ ಸೈನ್ಸ್ ಅಂದ್ರ ಆಯ್ತು ಅವ ಎಲ್ಲಾ ಅರ್ಥತ್ ತದಾ ಎಲ್ಲ
ಕಣ್ಣ ಕನ್ನಡ ಮೀಡಿಯಂ ಅಲ್ಲ ಸೈನ್ಸ್ ಮಾಡಿದು ಆ ಸೈನ್ಸ್ ಮಾಡಿದ್ರನು ಫಸ್ಟ್ ಪೊಸಿಷಿಯಲ್ಲಿ ನೈಂಟಿ ಒನ್ ತೆಗ್ದಾನೆ
ಹೌದಾ ಯಾರು
ಹ ನಮ
ಇ ಹ ನೀನೇ ತಕ್ಕಿ ತೆಗ್ದಿರ್ಬೋದು ಬಿುಡ ಎಲ್ಲಾ ಗ್ರಾಡಿದು ನೀ ಎಲ್ಲ ಮೊದ್ಲೆೇ ನನ್ಗೆ ಗೊತ್ತದಲ್ಲಾ ಇನ್ ಬಗ್ಗೆ ನನ್ಗೆಲ್ಲಾ ಗೊತ್ತಾದ ಓ ನೀ ಹೆಂಗಿದಿ ಹೆಂಗಿಲ್ಲಾ ಏನ್ ಕೆಲ್ಸ ಮಾಡ್ತಿ ಏನಿಲ್ಲಾ ಎಲ್ಲಿ ಎಲ್ಲಿ ಏನ ವ್ಯಾಪಾರ ಮಾಡ್ತಿ ಏನಿಲ್ಲ ಎಲ್ಲಾ ಗೊತ್ತತ ನನ್ಗೆಲ್ಲಾ
ಅದಕ್ಕೆ ಸ್ವಲ್ಪ ನಾ ಅಂದನ್ಗ ಅದು ಒಂದೇ ಪ್ರಾಬ್ಲಮ್ ಇತ್ತು ನಿಮ್ ತಮ್ಮನ್ ಕಾಲೇಜ್ ಅಲ್ಲಿ ನಮ್ ತಮ್ಮನ್ ಹಚತಿಯಾ
ಅಚ್ಚಮ್ಮ ಅದ್ರಾಗ ಏನ ಅದ ಎಲ್ಲಾ ಸ್ಪೆಷಾಲಿಟಿ ಅದ ಊಟ ಅದ ಬಟ್ಟಿ ಅದ ಎಲ್ಲಾರೂ ಕೊಡ್ತಾರೆ ಮತ್ತ ತಿನ್ಬೇಕು ಮತ್ತ ಅಲ್ಲಿ ನೆನ್ಸನ್ ನೆನ್ಸಿದ ಅಂದ್ರೆ ತಾಯಿ ಅವರಿಗೆ ಅವರಿಗೆನಚ್ಚಿ ಅದು ಫೀಸ್ ನೋಡಪ್ಪ ಎರಡ ಲಕ್ಷ ನೋಡ
ಎರಡ್ ಲಕ್ಷ ಅದಲ್ಲ ಅಡ್ವಾನ್ಸ್ ಒಂದ್ ಲಕ್ಷ ಕಟ್ತೀನಿ ನಾನು
ಅಡ್ವಾನ್ಸ್ ಒಂದ ಲಕ್ಷಗಳು ಮತ್ತ ಮತ್ತೊಂದು ಹಾಫ್ ಇಯರ್ ಬಿಟ್ಟು ಇನ್ನೊಂದಂದು ಲಕ್ಷ ಕೊಟ್ಟು ಕೂಡ ಆಗಿ ಹತದ ಮತ್ತೇನ್ ಅವ್ ರೊಕ್ಕಂದ್ ನೋಡ್ಬೇಡು ಕಾಲೇಜ್ ನೋಡು ಇದು ಮತ್ತೆ ಕಾಲೇಜ ಮಾಡಿದ ಮತ್ತ ಇಲ್ಲಿ ಸರ್ಟಿಫಿಕೇಟ್ ತಗೊಂಡ್ರ ಮ ಬೇರೆ ದೊಡ್ಡ ದೊಡ್ಡ ಕಾಲೇಜ ದಾಗಿ ಹಚ್ಕತಾರೆ ಮೆ ಎಂ ಬಿ ಎಸ್ ಆದ್ತ ಮತ್ತಂದು ಲೈಫ್
ನೀಟು ಸೀಟು ಅದೆಲ್ಲಾ ಹೇಳ್ತಾರ
ಹಾ ನೀಟ ಸಟ್ ಎಲ್ಲಷ್ಟು ನೋ ಆದ್ರ ನೀವ ಒಂದ ಒ ಎಷ್ಟು ಒಂದ್ ಎರಡ್ ನಾಕ್ ತಿಂಗಳದಾಗಿ ಚೇಂಜ್ ಆಗ್ಬಿಡ್ತಾ ನೋಡ್ ನಿಮ್ ಹುಡುಗ ಎಾ ಇಂಗ್ಲಿಷು ಇಂಗ್ಲಿಷ್ ಮಾತಾಡ್ತಾನ ಎಲ್ಲ ನೀವ್ ನಿಮ್ಗೆ ಪರಿಚನ.
ಯಾವಾಗ ಹೋಗೋಣಪ್ಪಾ ಕಾಲೇಜ್ ಹಚ್ಚಕ ನಮ ತಮ್ಮಂದು
ನೀ ಯಾವಾಗಂತ ಯಾವಾಗ. ಗೋಸ್ಕರ ಅ್ರ ನ ಲಿನ ನೀ ಇಡ್ತಿವಿ ನೋಡು. ಯಾವಾಗ್ ಬರ್ತಿ ಬಾ ಆಯ್ತಪ್ಪಾ. ಕೋ ನ್ಚ್ಚ. ಎಲ್ಲಿದಪ್ಪ ರಮೇಶ್ಣ್ ಅಂತಂದು. ನಡ ಆಯ್ತು ಬಂದ್ಬಡ್ತ ನಾನು.
ನೀ ನಾಳೆ ಹೋಗೋಣ ಖಾಲಿ ಇರ್ತೀಯಾ.
ನೀ ಹೆಂಗಂತ ಹೆಂಗ. ನೀ ನಾಳಗಾರಬಾ ನಾಡದಾರಬಾ ಯಾವಾಗಾರಬಾ ಎನಿಟೈಮ್ ಖಾಲಿ ಅನ್ಬುಟ್ಟನಲ್ಲ ಖಾಲಿ ಖಾಲಿ ಖಾಲಿ.
ನಿಮ್ ತಮ್ಮನ ಕಾಲೇಜ್ ಹೆಸರುಡ ಡಾನ್ ಬಾಸ್ಕೋನ. ಮ ಕಾರ.
ಹಾ.
ನ್ ಬಸ್
ಧಾನ್ ನ್ ಧಾನ್ ನ್ ಹೌದ್ ಹೌದು. ಬೌದು
ಅದು ಹೊರಗಲಿಂದ ನೋಡಿದ್ರೆ ಎಷ್ಟು ನೀಟ್ ಇದೆ ಗುರು ಆ ಕಾಲೇಜ್ ಒಳಗಡೆ
ಬಾಳ್ ನೀಟ್ ಇದೆಗುರು ಎಲ್ಲಾ ಹೈಜೀನ್ ಮೆಂಟೈನ್ ಮಾಡ್ಬೇಕಕ್ಲಿ ಕಾಲೇಜ್ ಮಾಡಿದ್ಮೇಲೆ ಸಣ್ಣ ಹುಡುಗರು ಇರಂಗ್ದ ಇರಂಗಿನ ಇಲ್ಲ ಇಲ್ಲಿ ಯಾಕಂದ್ರೆ ಅದು ಆಯ್ತು ಇದಯ್ತು ಬತ ಸೇಫ್ಟಿ ನೋಡ್ತಾರೆ ಈಗ ಮಂದಿ ನೋಡಿದೇ
ಅಲ್ಲಾ ನಾನು ಒಂದ್ ದಿವ್ಸ ಹೋಗಿದ್ದೆ ಡಿ ಸಿ ಆಫೀಸ್ಗೆ
ಹೌದೌದು
ಹೊರಗಿಡ ಇಿಂದಾನೇ ನೋಡ್ದ ಎಷ್ಟು ನೀಟ್ ಇಟ್ಟಿದಿದ್ದಾರೆ ಗೊತ್ತಾ ಆ ಕಾಲೇಜು ಹೊರಗಡೆನೆೇ ಹಿಂಗಿದೆ ಒಳಗಡೆ ಹಂಗಿರ್ಬೋದು ಅಂತ ನಾ ತಿಂಕ್ ಮಾಡ್ದ.
ಹೌದೌದು ಇಲ್ಲಂದ್ರ ನೀನು ನಾವ್ ಕಾಲೇಜ್ ಮಾಡಿಡಪ್ಪ ಎಲ್ಲರ್ತಿ.
ನಾ ಕಾಲೇಜ್ ನೋಡಿ ಸೈಕ್ ಅದೇ ನೋಡಪ್ಪ. ಅಪ್ಪಾ ಅಣ್ಣ ನೀನೇ. ಹದ. ಅಲೋ. ಹಲೋ. ಹಲೋ ಕ ಕೇೇಳಸ್ತಾ ಇದ್ಯಾ.
ಹಾ ಕ ಕೇೇಳಸ್ತಾ ಇದಿ.
ಸಬ್ ಕರೆಕ್ಟ್.
ಅದೆಲ್ಲ ಸರಿ ಬಿಡಿ ಹೇಳ್ತಾ ಇತ ದುಡ್ ಎಷ್ಟ್ ಮಾಡಿದ ಇಲ್ಲಾ ಇಲ್ಲ ಈಡೆ ದೋಸ್ತ ಬಂದಿದ್ದ ಅವ್ ಕೂಡ ಮಾತಾಡ ಅದಕ್ಕೆಂತ ಮಾತಾಡ್ಲಿಲ್ಲ ಏನಪ್ಪಾ ಮತ್ತೆ ಯಾವಗ ಮದುವೆ ಯಾವಾಗಾದಪ್ಪಾ ನಿಂದು
ಫಿಕ್ಸ್ ಮಾಡಿಯಲ್ಲಪ್ಪಾ ಹೆಣ್ಣು ನೋಡಿ ಬಂದಿದೀವಿ ಮೊನ್ನೆ ಹೋಗಿ
ಹೌದಾ ಎಲ್ಲಿ ನೋಡ್ಕೊ ಬಂದಿ ಏನು ಹೇಳಿಲ್ಲ ಕೇಳಿಲ್ಲ
ನಾನು ಬಿಜಾಪುರ ಹತ್ರ ನೋಡ್ಕೊಂಡ್ ಬಂದಿದ್ದೇನೆ
ಹೆಂಗಿದಾರೆ ಹುಡ್ಗಿ ಎಲ್ಲ ಬೆಳಗದಾರ ಹೆಂಗ ಕರಗದಾರ ಏನ್ ಸ್ವಲ್ಪರ ಹೇಳ್ಬೇಕ ಎಲ್ಲ ದೋಸ್ತರೆ ಎಲ್ಲ ಇಂ ಟೈಮ್ನಾಗ ಎಲ್ಲಿ ನೆನ್ ಬರ್ತತಿವಪ್ಪಾ ನಾವು ಏನಾರ ಕೆಲ್ಸ ಇದ್ದಾಗಅಷ್ಟೇ ನೆನಪು ಬರ್ತೀವಿ ನೀವು ಅಂತ ರೋಹಣ ನೀವೆಲ್ಲ ಮನ್ಸರ ಮನ್ಸ
ರಿಲೇಷನ್ಸ್ ಅದು ರಿಲಷನ್ ಹುಡುಗಿನೆ ಅದು
ರಿಲೇಷನ್ದಾಗ ಮಾಡ್ಕೊಂಡ್ಯಾ ಅದೇ ಜರ ನೋಡ್ತಿದ್ವಲ್ ಹೆಂಗ ಆದ ಹಂಗಿಲ್ಲ ಅಂತ ಜರ್ ಹೇಳಿದ್ರಾನ ಬರ್ತಿದ್ದಿಲ್
ಮತ್ತೆ ಇನ್ನೊಂದು ವಾರ ಬಿಟ್ಟು ಎಂಗೇಜ್ಮೆಂಟ್ ಇದೆ ನಂದು
ಆ
ನಿಶ್ಚಿತ ರ್ತಾ ಇದೆ ನಂದುಂದು ಎಂಗೇಜ್ಮೆಂಟ್ ಏನೊಂದು ವಾರ ಬಿಟ್ಟು
ಯಾವಾಗ ಒಂದ್ ವಾರ ಅದೇ ನಾ ಹೇಳಿದ್ಮೇಲೆ ಹೇಳಕ ನೋಡ ಅದನ್ನು
ಇಲ್ಲಪ್ಪಾ ನಾನ್ ಯಾವಾಗೂ ಹಚ್ಬೇಕಂತ ಮಾಡಿದ್ದೆ ನನ್ಗ್ ಸ್ವಲ್ಪ ಬಿಸಿ ಇದೀನ
ಹೆಂಗ ಎಲ್ಲ ಹೆಂಗ್ ಬಿಜಿ ಇರಲ್ಲ ಬಿ ಜಿ ಪರ್ಸನ್ ಆಗಿದೀಲ್ಲ ಎಲ್ಲ ನಮ್ ಮರ್ತ್ ಬಿಟ್ಟಿದಿ ಎಲ್ಲಿಂದ ನಾವ್ ನೆನ್ಪ ಬರ್ತಿ ಹೇಳೋ ಬೈ ನಿಮ್ಗೆಲ್ಲ
ಹೆಂಗ್ ಮರಿಕ್ ಆಗತ್ತಪ್ಪಾ ನೀನು ನಾನು ಒಂದ ಹತ್ರತನ ಶಾಲಿಅಲ್ಲೇ ಕಲ್ ಇದೀವಿ
ಶಾಲೆ ಎಲ್ಲಾ ಕಲ್ತಿ ಆದ್ರನ ಏನ್ ಮಾಡ್ತಿ ಎಲ್ಲ ಇನೋ ನನಗೆ ಬುಟ್ಟ ನೀ ಎಂಗೇಜ್ಮೆಂಟ್ ಮಾಡ್ಕೋಕತಿವಿ ನಾವು ಎಲ್ಲಾ ಅದ್ರಾಗ ಬೇರೆ ನೀ ನಾನು ಅಷ್ಟೇ ಇರ ಕಾಲೇಜ್ದಾಗ ಅಂತ ಇಲ್ಲಿ ನೀ ಮದ್ವಿ ಮಾಡ್ಬೇಕ ಕುಂತ ಎಂತ ಮನಸಿರ್ಬೋದು ಹೇಳಿ ನಿಂದು
ಇಲ್ಲಾ ಮನೇಲಿ ನಮ್ಮಮ್ಮ ಒಬ್ಬಳೆ ಆಗಿದಾಳೆ ಈಗ ಅಡಿಗೆ ಮಾಡಕ್ಕೆೆ ನಮ್ಮ್ ಮಕ್ಕಂದು ಮೊನ್ನೆ ಮದುವೆ ಆಯ್ತು.
ಹೌದೌದೌದೌದು.
ನಮ್ಮ.
ನೀ್ ಮಾಡ್ಕೊರೋ ಮಾಡ್ಕೊ ಮದ್ವಿ ನೀ ಮದ್ವಿ ಮಾಡ್ಕೊ ಮದ್ವಿ ಮಾಡ್ಕೋ. ಳ್ ಯಾರ್ ಬ್ಯಾಡ ಅಂದಾರ ನೀಾರ ದೋಸ್ತರ್ ಜಾರ ನೆನ್ಪಿಟ್ಕೋಬೇಕು ನಾವು ನಾವ್ ಇದ್ದೀವಿ ಈ ಕಡೆ ಹಿಂದ ನಮ್ಮಂತವರಿ ಬುಟ್ಟಗರಿ ಮದ್ವಿ ಮಾಡ್ಕೋಕ್ ಹೆಂಗರ ಮನಸ್ ಬರ್ತಿ. ಹ ಈ ಏನ್ ನೆನ್ಬಿಟ್ಟಿದ್ದೇನಪ್ಪ ಯಪ್ಪಾ ಅಲ್ಲ ನೋಡ ಕಾಲ್ ಇಲ್ಲ ಮೆಸೇಜ್ ಇಲ್ಲ ಏನಿಲ್ಲ ಯಾವಾಗಾರ ಏನಾರ ನೆನಪ ಅಂತ ಸ್ವಲ್ಪ ಅಷ್ಟೇ ಹಚ್ಚೋದು ಏನ್ ಬಿಡದೇನ.
ಏ ಹಂಗೇನಿಲ್ಲಾ ಈ ಅದೇ ನಮ್ ತಮನ್.
ಏನಂಗಿಲ್ಲಲ್ಲೋ ಎಲ್ಲ ಗೊತ್ತಾಗ್ತದಲ್ಲೋ ಎಲ್ಲಾ ಗೊತ್ತಾಗ್ತಲ್ಲ ನೀನ್ ಮುಖ. ಕದ್ಮೇಲೆ ಗೊತ್ತಾತ ನೀ ಹೆಂಗ್ ಮಾಡ ಗೊತ್ತಿ ಹೆಂಗಿಲ್ಲ ಈಗ ನೋ. ಬಿಟ್ಟ ಬಿಟ್ಟ ಎಂಗೇಜ್ಮೆ ಮಾಡ ಗೊತ್ತ ಈಗ ಅದರ ಪಾರ್ಟಿ ಯಾರ ಕೊಡ್ತಾ ಇಲ್ಲ ಲಾಸ್ಟಿಗೆಲ್ಲ.
ನಿ ದಾವುದು ಮತ್ತು ಭಾಷಣ ಕರ್. ಬಾ
ಆ ಭಾಷಾ. ಭಾಷೆ ಬೇಡ ಬಿಹುದು ದಾವ್ ನಾನು ಬರ್ತೀವಿ ಎಲ್ಲ ನಡೀ.
ನೀನು ದಾಾವದು ಬಿಜಾಪುರ್ಗೆ ಬಂದ್ಬಿಟ್ಟ. ಇಬರು.
ಬಿಜಾಪುರ್ಗ ಆಯ್ತ. ತೋಪ ಹಂಗಾದ್ರೆ ಯಾವಾಗ ಬರ ಯಾವಾಗ ಕಾಲಿ ಇರ್ತೀನಿ ಎಲ್ಲ ಅಲ್ಲಿ ಇದೆಲ್ಲ ನೋಡ್ಕೊ.
ನಿಮ್ದ ಎಲ್ಲಾ ಕರ್ಚ್ ನೋಡ್ಕ- ತಿನ್ನಾನು.
ಹೌದ ಹಂಗಾದ್ರೆ ನಾ ಬರ್ತೀವಿ ನೋಡಪ್ಪ ನಾಳಿಗೆ ನಾಳೆೆಗೆ ನಾಳೆ ಬೆರ್ತೀವಿ ನೋಡ.
ಬಿಡ್ರಿ ನೀಬ್ರ. ಹ. ನೀವು ಪೂರ್ತಿ ಮಜಾ ಮಾಡಿ ಹೋಗುವರ. ತೆ ವಾಪಸ್.
ಹೌದೌದು ಮಜ್ಜಾ ಕಂ ಮಾಡ್ಬೇಡ್ರ. ಪ ಅಂತ ನೀ. ಅರ್ಥ್ ಆಗಲ್ಲ ಒಂದ್ಸಲ ಹೇಳಿದ್ರೆ.
ಹಾ. ಹ.
ಎನಣ.
ಏನಾಯ್ತು.
ಕೇಳ್ತಾ ಇದ್ದಲ್ಲಪ್ಪಾ ಅಂದ.
ಕೇಳಸ್ತಾ ಇದಪ್ಪಾ ನೀನ್ನ ಯಾರ. ಜೊತೆ ಮಾತಾಡ್ತಿದ್ಯಾ ನಿಮ್ ಫ್ರೆಂಡ್ ಬಂದಿದ್ದಾನ.
ಹೌದೌದ ಫ್ರೆಂಡ್ ಬಂದಿದ್ದ ಒ ಮ ಮಾತಾಡ ಗುತ್ತಿದ್ದ ಹೌದ ಹ್ಮ
ಮತ್ತೇನಪ್ಪಾ ನಿಮ್ ತಮ್ಮ ಚೆನ್ನಾಗಿದ್ದಾನಂತ ಕಾಲೇಜಲ್ಲಿ
ಹ್ಮ ಚನ್ನಗಿ ಇದಾನೆ
ಅದೇ ನಮ್ ತಮ್ಮಗ್ ಹಚ್ಚಿ ಬರೋಣಪ್ಪಾ ನಾಳೆ ಹೋಗಿ
ಅವ ತಗೊಂಡ ಯಾರ್ಯಾರ ಅಂತ ಯಾರಾರ
ಹಚ್ಚಿ ಬರೋಣ ಆಮೇಲೆ ನಾವು ಅಲ್ಲೇಯಾವದು
ಆಯ್ತಾಯಯ್ತ ಆಯ್ತ ಆಯ್ತ ಆಯ್ತು ಆಯ್ತ ಆಯ್ತ ನೀ್
ನಾನು ಬೆಳಿಗ್ಗೆ ಕಾಲ್ ಮಾಡ್ತ ನಿನ್ಗೆ ಸ್ವಲ್ಪ ಕೆಲಸ ಇದೆ ಈಗ ನಾ
ಆಯ್ತ್ ಆಯಯ್ತ ಆಯ್ತ ಆಯ್ತ್ ಆಯ್ತ ಯಾವ ಮಾಡ
ಇಲ್ಲಾ
ಬೇತು ತಗೋ ನಿಮಗೆಲ್ಲ ಹಾಕನ್ ತಗೋ ಎಲ್ಲಾ ವಾಟ್ಸಪ್ ನಂಬರ್ ನಂಬರ್ನ ಅಲ್ಲ ಇದೇ ನಂಬರ್ಗೆ ಹಾಕಲ್ಲ
ಹ್ಮ್ ಈದೇ ನಂಂಬರ್
ಆಯ್ತು ನಾ ಮಂಜಾಲೇ ಹಾಕ್ತೀನಿ ಈಗ ನಿದ್ದಿ ಬರ ಗೊತ್ತ ನಿಧಿ ಮಾಡ್ ಎಲ್ಲ ಡ್ಯೂಟಿ ಗ್ಯೂಟಿ ಮಾಡಿದಾರ ಹಾ ಬಾಳೆ ಇದಾಗಿ ನೋಣ ಏನ್ ಕೇಳತಿಲ್ಲ ಬಾಳ ಬಹಳ ಹೈರಾಣ ಜೀವ್ನ
ಹೌದಾ ಸ್ವಲ್ಪ ಆಮೇಲ್ಲ ಹಚ್ಚತಿನಿ
ಆಮ ರಾಜ್ಯತ್